ಹಲ್ಲೋ
ಏನ್ ಮಾಡತಿ
ಮ್ ಕುಂತಿದ್ದೆ ನೀನ್ ಮಾಡತ್ತತಿ
ಹ್ಮ ಏನ ಇಲ್ಲಂಗ ಕುತನ ಹ ದಿನ ಇಲ್ಲ ನಿಮ್ದ
ಹಾ ತ
ಏನಿತ್ತ
ಅನ್ನ ಸಾಂಬಾರ್
ಹ ಹಾ
ನಿಂಗು
ನಮ್ಮನ ಶ್ರೇ ಎಷ್ಟ್ ಮಸ್ತ್ಂಗ ಪರೋಟ ಎಲ್ಲಾ ಮಾಡಾರ
ಬೀಡವತಿನತ್ತ ಎಲ್ ಬೀಡ್ ಮತ್ತೆ ಕೂರಿಸ್ತೀನ ನಮ್ಮನೆ
ಶ್ರಯ ಆಗಳೇ ನಾ ಈ ನಂಬರ್ ಕಾಲ್ ಮಾಡಕ್ ಹೋದ್ನ
ಹಾ
ಬಂತ ಆಲ್ರೆಡಿ ಕಾಲ್ ಆಗೈತ್ ಂತ ಆಮೇ ಕ ಕಂಟಿನ್ಯೂ ಆನ್ ಮ ನೀವು ಕೊಟ್ಟನಿ ಕಾಲ ಜೀರೋ ಆಗ್ಬಿಡುತ್ತೆ
ಅದು ಒಂದೊಂದ್ ಸತಿ ಹಾಕೇತ್ಂಗ
ಹ್ಮ್
ಆದ್ರೆ ಆತತೆ ಹೇಳ
ಅಂದ್ರೆ ಒಂದ್ ಕೌಂಟ್ ಜೀರೋ ತಗೋ ಈಗದ
ಹಾ ಜೀರೋ ತ ಬದುತಿ
ಹ್ಮ್ ಹ್ಮ್ ಹ್ಮ್
ಹ್ಮ್ ಮತ್ತ ಮತ್ತೇನ್ ಸಮಾಚಾರ ಗ ಲ ಈಫಲ್ಲಿಗೆ
ಹ
ಏನಿಲ್ಲಪ್ಪಾ ನೀನೇ ಹೇಳ್ಬೇಕು ಮತ್ ಗಿ ಎಲ್ಲಾರೂ ಟ್ರಿಪ್ ಹೋಗಬೇಕ ಅನ್ಕೊಂಡು ಈ ಸಲನು
ಹೋಗ್ಬೇಕಕ್ ಅನ್ಕೊಂಡವ ಲೇಟರ್ತ್ ಮುನ್ನಾರ್ ಹೋಗಬೇಕಕ್ಂತೈತಿ
ಮನ್ನಾರ ಪಕೇಜ್
ಹಾ ಪ್ಯಾಕೇಜ್ ಮುನ್ನಾರಲ್ಲ ಕೇರಳ ಹೋಗ್ಬೇಕಕ್ಂತ ಐತಿ
ವಯ್ನಾಡ್ ನೋಡ್ರಿ
ಹಾ ಹೌದ ನೀವು ಬರ್ಲಿ ಒಂದ್ಸತಿ ಹೋಗ್ರು ಎಲ್ಲಾರು
ಈ ಸತಿ ನೀ ಪ್ಯಾಕೇಜ್ ನೋಡ್ದಿ ಅಂದ್ರ ನೈಸುಮನ್ ಬರ್ತಾನ ಗಂಂಗಿ ಅಂದ್ರ ಈಗ ನಮ್ಮನು ಸುಟ್ಟಿ ಇರ್ತಾವಲ್ಲ ಸುಟ್ಟಿದ್ದಾಗ ನೋಡ್ರಿ
ಹ್ಮ್ ಸರಿ ಸುಟಿದ ಪ್ಯಾಕೇಜ್ದಾಗ ಹೋಗನು
ಪ್ಯಾಕೆ್ ನೀವು ಹೆಂಗ ನೀನು ನೀನು ಸ್ ಪೂರಿ ನಾನು ಗಂಗೆ ನೀನು ರಿ ಕಡೆದ ಬರ್ತೀರ ನಾು ಗಂಗೆ ಬಿಜಪುರಿಂದ ಬರ್ತೀವಿ ಪೂರ್ವಿ ಒಬ್ಬಕಿ ನೀವು ಬಂದ ಎಲ್ಲಿ ರರುದಲೆ
ಇಲ್ಲಿ ಬಂದ ವಾಪಸ್ ಬಂದ್ಮ್ಯಲೆ
ಅದು ಅಲ್ಲ ಈಗ ಹೆಂಗಿದ್ರು ರಾತ್ರಿ ಹಕ್ಕ್ಯವಾ ನಾವು ರಾ
ನೋಡ ನಾವ್ ರಾತ್ರಿ ಇಲ್ಲಿಂದ ಬಿಡ್ತೆೇವನ್ಕೋ ಬೆಳಗ್ಗೆ ಹೋಗ ರೀಚ್ ಹಾಕವಿ ಹ್ಮ್ ಆಮೇಲೆ ಅದ ಅಲ್ಲಿಂ ಟ್ರಿಪ್ ಸ್ಟಾರ್ಟ್ ಆಗದು ಮತ್ ವಾಪಸ್ ನೈಟ್ ಪೂಾಡೇರ್ ತ ನಾವು ಮಾರ್ನಿಂಗ್ ರೀಚ್ ಹಕ್ಕೇವಿ ಬಟ್ ಅದ್ ಏಳ ಗಂಟೆ ಹಂಗ್ ಬಸ್ ಹಕೋದಿರ್ತೈತಿ ಡಬಹುದು ಏನೋ ಒ ಮಾಡಬಹದು ಇಲ್ಲ ನ್ ಪಿ ಜಿದಾಗ ಹೋಗ್ಬೋದ ಬಟ್ ಅವರು ಅರ ಸ ಅಂದ್ರ ಸಂಡೇ ನೈಟ್ ಒಂದ್ ಎರಡ್ ಗಂಟೆೆಗೆದು ಬಂದ್ ಬಿಿಡ್ತಾರೆ ಅವು
ಹ್ಮ
ಅವಾಗ ಸ್ಫೂರ್ತಿಯಾರ್ ಮನೆಗ್ ಹೋದ್ವಿ ಅಲ್ಲೇ ಕ್ಯಾಬ್ ಮಾಡ್ಕೊಂಡ ಏನ್ ಅನಸ್ಲಿಲ್ಲ ಸರಿೀ ಈಗ ನಾವ್ ಪ್ಲಾನ್ ಮಾಡ್ಬೇಕು ಎಲ್ಲೆಲ್ಲಿ ಇರು ಅದು ಏನು ಅಂತ ಹೇಳಿ
ಹಾ ಈಗ ನಾಕ್ತ್ವ ನಾಕವಲ್ಲ ಏನ್ ಮಾಡುದು ಎಂತ
ನನ್ಗೆ ಇನ್ನೊಂದು ಏನ್ ಗೋತಾನ ಶ್ರೇ ನನ್ಗ ವೀಕೆಂಡ್ದ ಎರಡ ಬ್ಯಾಡ ಗತಿ
ಯಾಕು ಎರಡ ದಿನ ಟ್ರಿಪ್
ಹ್ಮ ಅಂದ್ರೆ ಏನ್ ಗೊತ್ತಾನ ಫ್ರೈಡ್ ಡೇ ನೈಟ್ ಬಿಡುದು ಸಂಡೆ ವಾಪಸ್ ತಂದು್ ಬಿಡ್ತಾರ ಅವರಷ್ಟ
ಅಂದ್ರು ಈಗ ವಯನಾಡ್ ಅಂತ ಹೋದ್ರೆ ಟೂ ಡೇಸ್ ತ್ರೀ ಡೇಸ್ ಇದ್ದಿದ್ ನೋಡ್ರ ಲ ಲೈಕ್ ಟೂ ಡೇಸ್ ತ್ರೀ ನೈಟ್ ಸ್ಟೇ ಇರ್ತಾವಲ್ಲ ಹಂಗ್ ನೋಡ್ರಿ ಫೈವ ಡೇಸ್ ಓವರ್ ಆಲ್ ಒನ್ ಫೈವ್ ಫೈವ್ ತೌಸಂಡ್ ಅದ್ರೊಳಗೂ ನೋಡ್ಬೋದಲ್ಲ ೈವ್ ತೌಸಂಡ್ ನೆಟ್ ಅಮೌಂಟ್ ಫೈವ್ ತೌಸಂಡ್ ಇಟ್ಕೊಂಡ್ ನೋಡ್ರಿ
ಹ್ಮ್ ನೋಡನು ಹುಡ್ಕುನ ಅದ್ರಾಗ ಏನೇನ್ ಇದದಾವ ಅಂತ ಹೇಳಿ ಬರಾಕ್ ರೆಡಿ ಇರ್ಬೇಕು ಎಲ್ಲಾರು
ಅಂದ್ರೆ ನೀವು ಹಾಲಿಡೇ ಟೈಮ್ಗ ಅಂದ್ರು ಎಲ್ಲಾರೂ ಬರ್ತೀನಿ ಅಂತರ್ಲಿಪಾ
ಹ್ಮ್ ನಾನ್ ಸ್ಫೂರ್ತಿ ಏನ್ ಅನ್ಕೊಂಡಿದ್ವಿ ಅಂದ್ರ ಈ ಕಾಲೇಜ ಟೈಮ್ದಾಗ ಇದಕ್ ಹೋಗೋಣ ಅನ್ಕೊಂಡಿದ್ವಿ ನಾವವು ಅಲ್ಲೇ ಇಲ್ಲೇ ಒಂದ್ಐದ್ ನಡ್ಗು ಕರ್ನಾ
ಗೋಕರ್ಣ ಹಾ
ನಾವ ಎಲ್ಲಾರು ಇಲ್ಲೇ ಇಲ್ಲೇ ಹಾಕ್ಯವ್ಲಾ ಹೋಗ ಬಂದ್ರ ಆಕೈತಿ
ಗೋಕರ್ನ ಹೋಗ್ ನಾವ್ ಇಲ್ಲಿದ್ದಿಲ್ಲೇ ಹೋಗ್ ಬರ್ಬೋದು ಹೋಗಕ ಏನ್ ಪ್ರಾಬ್ಲಮ್ ಇಲ್ಲ ಇಲ್ ನೋಡು ಅ ಗೋಕರ್ನ ಕಡೆ ಬಿಡು ಅಲ್ಲಿ ಇಂತ ನಾ್ ಇದಕ್ಕ ದೂ ಸಗರಿಗೂ ಹೋಗ್ಬಹುದು ಬೆಳಗಾವ್ ಇಂತ ಸಿಪೆ ಹಾಕೈತಲ್ಲ
ಹ್ಮ್ ನಕೈತೆ
ಬಟ್ ಹೋಗಾಗ್ಲ ಗಾಡಿ ಬೇಕ ಇಿಲ್ಲ ನಮ್ಗ್ ವೆಹಿಕಲ್ ಬೇಕು ಕರ್ಕೊಂಡ್ ಹೋಗೋರು ಬೇಕು ಅದೆಲ್ಲ ಅಟ್ಲೀಸ್ಟ್ ಗ್ರೂಪ್ ಒಳಗ ಒಂದ್ ಇಬ್ಬರು ಹುಡುಗರ ಇದ್ರ ಏನಾದಾರರು ಒಂದ ಮಾಡಬಹದಪ್ಪಾ ಎಲ್ಲ ನಾವೇ ಹುಡಿಗಾರ ಏನ್ ಮಾಡ್ತ ಹೇಳ
ಹ್ಮ್ ಹೌದು
ಅದ ಸ್ಫೂರ್ತಿಗೆ ಕೇಳ್ಬೇಕಕ್ ಅವ್ರ ಮನೆಗೆ ಯಾರ್ರ ಬರ್ತಾರೇನು ಗಾಡಿ ಓಡ್ಸಕ
್ಮ ಯಾರ ಅವ್ರ ಮನೆ ಎಲ್ಗೂ ಕೊಡಂಗಗೆ ಇರವರು
ಹಾ ಹಂಗಂದ್ರ ಗಂಗೆ ಬರ್ದಿಧ್ಲು ಬಟ್ ಗಾರ್ಡ್ ಸೆಕ್ಷನ್ ಅವೆಲ್ಲಾ ಗಾರ್ಡ್ ಸೆಕ್ಷನ್ ಗಳು ಗಂಗೆ ಹೊಡಿತಾಳೆ ಹಿಂಗ ಹೈವೇದಾಗ್ ಮೈನ್ ರೋಡ್ ಡ್ಮ್ಯಾಗಂಥು ಕೊಡ್ಬೋದಕಿನ್ ಕಡೆ
ಹ್ಮ್
ಬಟ್ ಗಾಟ್ ಸೆಕ್ಷನ್ದಾಗ ಅಷ್ಟ್ ಎಕ್ಸ್ಪೀರಿಯನ್ಸ್ ಇರಲ್ಲ ಏನಿರಲ್ಲ ಹೆಂಗ ಅಂತ ಆಕಡೆ ಇದು ಬಿಟ್ರೆ ಆಕಡೆ ನಮ್ ಕಡೆ ಯಾವು ಇಲ್ಲ ಈಗ ಹೋಗಾಕ ಮಾಡಕ ಗಂಗಿ ಅಂದ್ಲ ಈ ಸೂಟಿ ಕೊಟ್ಟಾಗ ಎಲ್ಲಿ ಹೋಗೋದಿಲ್ಲ ಅಂದ್ರೆ ಕಡೆಗ್ ಬಿಜಾಪುರ್ಗಾರ ಬರ್ಲಿ ಈ ಕಡೆ ತ ಬಿಜಾಪುರ ಆ ಕಡೆ ಈ ಕಡೆ ಹೋಗ್ ಬರುನು ಅಂತಂಧ್ಲ
ಹ್ಮ್
ಮನಿಂದನೆ ಹೋಗ್ಬರುನು ಸನಿ ಪಕ್ಕವ್ ನಮ್ದಾ ಕಾರ್ ತೊಗೊಂಡ್ ಹೋಗೊಂಡ್ ಬರ್ರಿ ಅಂತ ಅಂದ್ಲ
ಹ್ಮ್ ಮಾಡನ್ ನ್ಯಾನಿಗ್ಯೆನ್ ಇತಂದ್ರೆ ಎಲ್ಲಾರೂ ಕೂಡ್ಕಂಡ್ ಟ್ರಕಿಂಗಿಗೆ ಹೊಬ್ಯಕ್ ಮುಜಾ ಬರ್
ಹ್ಮ ಫುಲ್ ಫನ್ನಿ ಆಗಿರ್ತೈತ್ ಹೋಗ್ಬೇಕ್ರ ಎಲ್ಲಿ ಈಗ್ ನೋಡ ನಾನ್ ನಾನು ಗಂಗು ನಾ ನನ್ಗೂ ಗಂಗೋತ್ ಒಂದ ಹಾಲಿಡ ಕೊಡ್ತಾರೆ ಅಂದ್ರೆ ಲ್ಯಾಬ ಸ್ವಲ್ಪ ವ್ಯತ್ಯಾಸಕ ಅಂದ್ರೆ ನಂಗ ಅಕ್ಕಿಂದು ಅ ನಮ್ ಜತೆ ಹೆಂಗ ್ರ ಈ ಎಕ್ಸ್ಟರ್ನಲ್ ಎಕ್ಸಾಮ್ ಆದ್ಮೇಲೆ ಲಯಬ್ಬ್ ಇಟ್ಟಾರ
ಹ್ಮ್
ಹ ಲ್ಯಾಬ್ ಅಕಿಂದ ಒಂದ್ವಪ್ ಜಲ್ದಿ ಮುಗೀತು ಅಂದ್ರ ನಂದ ಒಂದ್ ಸ್ವಲ್ಪ್ ಲೇಟ್ ಮುಗೀತು ಅಂದ್ರುನು ಹೆಂಗಿದ್ರು ನಮಗ್ ಪೂರ್ತಿ ಈಗ ಆಗಸ್ಟ್ ತನ ಆಗಸ್ಟ್ ಫುಲ್ ಮಂ ಸುಟಿ ಐತಿ ಜುಲೈ ನು ಸಟಿ ಇಐತಿ
ಹ್ಮ್
ನಮ್ಗ್ ಜುಲೈದಾಗ ಜುಲೈ ಇಪ್ಪತ್ತೈದು ಹಿಂಗೆಲ್ಲಾ ಪೇಪರ್ ಮುಗಿತಾವಲ್ಲಾ ಅವಾಗ್ ನೋಡ್ಬೇಕು ಈಗ ಜುಲೈ ಇಪ್ಪತ್ತ ಇಪ್ಪತ್ತೊಂದು ಹ್ಮ ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡು ಇ ಇಪ್ಪತ್ತೈದರ ತನ ಹಿಂಗ ಒಳಗ್ ಮುಗಿತ್ ಒಟ್ ಇಪ್ಪತ್ತೈದರ ಒಳಗೆ ಮುಗಿತಾವ್ ನನು ಅಗಸ್ಟಾಗು ಫುಲ್ ಫ್ರೀ
ಹ್ಮ್
ಅದಕ್ಕಾ ಆದ್ರಾಗ ನೋಡ್ಬೇಕ್ ನೋಡು ಜುಲೈ ಆಗಸ್ಟ್ ಹಿಂಗ ಹೋಗುನಂದ್ರ ಹೋಗುನು ಕಡೆಗ ಇಲ್ಲಿಗ್‌ಬರಿ ಈ ಕಡೆ ಎಲ್ಲಿ ಹೋಗದಗ್ಲಿಲ್ಲ ಅಂದ್ರ
ನಮ್ಮ ವಾಪಸ್ ಚಲ್ ಹಕವ ನಿಮ್ಮ ಅವಾಗ ಸ್ಟಾರ್ಟ್ ಆವನ ಉಯೆನಿನ್ನೆನ್ ಆಗಸ್ಟ್ ಒನ್ನೆ ತಾರೀಕ್ ಯಾರ್ಡ್ನೆ ತಾರೀಕ್ ಚಾಲೋ
ಆಗಸ್ಟ್ ಒಂದೇ ತಾರಿಕ್ ಎರಡನೇ ತಾರಿಕ್ ಆಗಸ್ಟ್ ಹದಿನೈದರ ಮೇಲೆ ಚಲೋ ಅಂಥಲ್ಲ
ಇಲ್ಲಿಲ್ಲಾ ಆಗಸ್ಟ್ ಫೈವ್ ಅಂಗ್ ಸ್ಟಾರ್ಟ್ ಅಕ್ಕವು
ಹೌದಾ ನಮಗ ಅವಾಗ ಫುಲ್ ಸುಟಿ ಅದಾವಲಿ ಒಂದ್ ತಿಂಗ್ಲಾ ಈಗ
ಅದಾ ನೋಡ್ಲಿ ಎಷ್ಟ್ ಅಡ್ತಾರೈಐ ಟೈಮ್ ಹೊಲಸ
ಏ ಏ ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ಈಗ ಇದು ಈಗ ಹೆಂಗಿದ್ರು ಜುಲೈದಾಗ ಇಪ್ಪತ್ತ ಇಪ್ಪತ್ತೈದ ಂತ ಎಲ್ಲ ಮುಗಿತಾವಲ್ಲ ಆಕಡೆ ಬ ಇದ್ರ ಕಡೆ ಬೆಳಗಾಂ ಕಡೆನು ಯಾವು ಇಲ್ಲ
ಏನು ಪ್ಲೇಸಸ್ಸ
ಪ್ಲೇಸಸ್ಗಳು ಹೋಗಂತವು ಇದಕ್ ಹೋಗ್ಬೋದ್ಲಿ ಇದಕ್ ಹೋಗ್ಬಹದು ದೂಸಗರಗ್ ಹೋಗ್ಬಹುದು ಅಲ್ಲಿ ಟ್ರಕ್ಕಿಂಗ್ ಐತಂತ
ಹ್ಮ್ ಐತಿ ಈ ಕರೆಯಲ್ಲಿ ಯಾರ ಬೇಕ್ ನಾವ ನಾವ ಹೋಗ್
ನಾವ ನಾವ ಹೋಗ ರಿಸ್ಕ್ ರಿಸ್ಕ್ ಅದು ಬಟ್ ಮನನವರಿಗೆ ಯಾರಿಗಾರ ಒಬ್ರ ಕರ್ಕೊಂ ಹೋಗ್ಬೇಕು ದೊಡ್ಡೋರಿಗೆ ಹಂಗಂದ್ರರು ಹೋ ಹೋಗ್ಬರ್ಬೋದು
ಹ್ಮ್
ಮತ್ ಬಿಟ್ರ ಅಕಡ ನಮ್ ಕಡೆ ಯಾವ ಈಗ ಪೂರ್ತಿ ಮಹಾರಾ ಇಷ್ಟ್ ಕಡೆ ಫುಲ್ ಅದಾವ್ ಜಾಗಗಳು ಫುಲ್ ವಾಟರ್ ಫಾಲ್ಸ್ ಅದು ಇದು ಸೈಕ್ ಸೈಕ್ ಅದಾವ್ ಜಾಗಗಳು
ಹೌದು ಮಹಾರಾಷ್ಟ್ರ ಕಡೆದಾವ
ಮಹಾರಾಷ್ಟ್ರ ಕಡೆ ಅದವು ಬಟ್ ಈಗಏನಂದ್ರ ಈ ಇ ಹೋಗಕ್ ಅಲ್ ಟ್ರಕ್ಕಿಂಗ್ಗಳು ಜಾಗಸ್ತಿ ಇಲ್ಲ ಮತ್ತ ನಮಗ ಅಷ್ಟು ಐಡಿಯಾ ಇಲ್ಲ ಜಾಗಗಳ ಬಗ್ಗೆ
ಹ್ಮ್ ಹ್ಮ್
ನ್ ಹೋಗಿದ್ವಿ ಅಲ್ಲ ಅಂಬುಲಿ ಅಂಬುಲಿಿಗೆ ಅಲ್ಲಿ ಅಂಬುಲಿ ಸುತ್ತಮುತ್ತನೇ ಬಾಳ್ ಜಾಗಗಳದಾವ್ ನೋಡನ್ ನಮ್ ಗೊತ್ತ ಡ್ರೈವರ್ ಣನಾನೇ ಕರ್ಕೊಂಡ್ ಹೋಗ್ಯನೆ ಬಟ್ ಅವನಿಗೇನು ಅಲ್ಲೇ ಒಂದೆರಡ್ ಮೂರ್ ಫಾಲ್ಸ್ ಮಿಸ್ ಮಾಡ್ಕೊಂಡ್ ಬಂದ್ವಿ ತ್ತಿದವ್ರಿಗೆ ಅಷ್ಟ್ ಗೊ ಗೊತ್ತಾಗಲ್ಲ ಈಗ ನಾವ್ ಏನ್ ಗೊತ್ತಿಲ್ಲ ಅ್ರ ಸಡನ್ ಆಗಿ ಒಂದೇ ಜಾಗ ಅಂತ ಹೋದ್ರೆ ಅ ಸುತ್ತಮುತ್ತ ಸರೌಂಡಿಂಗ್ ಜಾಸ್ತಿ ಇರ್ತಾವಲ್ಲ ಜಾಗಗಳು ಎಲ್ಲಾ ನೋಡ್ಕೊಂಡ್ ಬರ್ಬೇಕು ಹಂಗ ಹೋಗ್ಬೇಕು ಹೋದ್ರು
ಹಾ ಹೌದು
ಇದೇ ಪ್ಯಾಕೇಜ್ ನೋಡ್ಬೇಕು ವಯನಾಡ್ ಕಡೆ ರ ಎಷ್ಟ ಐತಿ ಏನು ಅಂತೇಳಿ
ಹ್ಮ್ ಚೆಕ್ ಮಾಡ್ತೇಂತೇಳ ಇವತ್ತ ಏನೇನಯತವ ಏನ್ ಆಡ್ಕಳರದು
ಹೋಗುನ್ ಟ್ರಿಪ್ ಅಟ್ಲೀಸ್ಟ್ ಹಿಂಗಾರ ಒಂ ಟ್ರಿಪ್ ಪಾಲ್ ಯಾವಾಗ
ಹ್ಮ್ ಎಡದಾಗ ಏನದು
ಈಗ ಆಯ್ತ ಈಗ ಅಡ್ಡ ಈಗ ಮುಗಿತತ ಅಂದ್ರೆ ಮತ್ತೆ ಹೋಗೋದೇ ಆಗಂಗಿಲ್ಲ ಅಡ್ಡಾಡುದ ಆಗಂಗಿಲ್ಲ ಒಟ್ಟ
ಹೌದು ಹೌದು
ಮತ್ ಮಂತ್ರಾಲಯಾಗ ಒ ಹೋಗ್ಬರ್ಬೇಕಕ್ ಮಂತ್ರಾಲಯದ ಒಂದ ಪೆಂಡಿಂಗ್ ಇ ನಾ ಇಲ್ಲಿ ನಮ ಕಾಲಜ್ ಫ್ರೆಂಡ್ಸ್ ಹೋಗ್ಬೇಕು ಅನ್ಕೊಂಡೆ ಒನ್ಸತ್ತೆಮ ಇಲ್ಲ ಇವ್ರ ಜೊತೆ ಈ ಸಮದಾಗ ಈ ಸಮದಾಗಂತೂ ಆಗಿಲ್ಲ ಮುಂದಿನ ಸಮ್ದಾಗ ಅಂತ ಈಗ ನೆಕ್ಸ್ಟ್ ಬರ್ತೈತಲ್ಲ ಚ ಹೋಗಬರ್ಬೋದು
ಹ ಸ ಈ ಸತ್ತ ನಾವು ಓಕ ನೋಡ ಒಂದ್ಸ ಸತಿ ದೀಪಾವಳಿ ಟೈಮ್ ದ ಮೈಸೂರ್ಗ್ ಹೋಗೋಣ ಮತ್ತೆ ಇದಕ್ ಹೋಗೋಣ
ಮಂತ್ರಾಲಯ ದೀಪಾವಳಿ ಮನ ಬರ ತಿಸಲ
ಅಲ್ಲ ದಸರಾ ಟೈಮದ ಸೋರಿ
ದಸರ ಟಮದ ಮೈಸೂರು ರಶ ಲೇ ಬಾಳ
ಬಟ್ ಯಾವಾರು ಒಂದ್ಸ
ಮೈಸೂರ್ ಹೆಂಗ್ ದಸರಾ ಟೈಮ್ರಾಗ ಹೆಂಗ್ ಹೋಗ್ಬೈತಿ ಯಾಕಂದ್ರೆ ಇನ್ನು ಅವ್ ದಸರಾ ಇನ್ನೊಂದಂದು ಫಿಫ್ಟೀನ್ ಡೇಸ್ ಇರ್ತಿ ತಪ್ಪ ಅಂದ ಒಂದ ವಾರ ಫಿಫ್ಟೀನ್ ಡೇಸ್ ಬಡ ಇನ ಒಂದ್ ವಾರ ಇರ್ತೈತೆ ಅನ್ನೋದ್ಕೂ ಹೋಗಬೇಕು ಅವಾಗ ಲೈಟ್ ಲೈಟ್ನಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲಾ ರಾತ್ರಿ ಚಂದ ಇರ್ತೈತೆ
ಸ
ಅಂದ್ರೆ ನಾನು ಒಂದ್ಸತಿ ಅಣ್ಣ ಕೇಳ್ತೆೇನೆ ನಂದ ಅಣ್ಣನ್ ಕಾರ್ ತಗೊಂಡ್ ಹೋಗೋ ನನ್ ಬೇಕಾದ್ರರು ಅಂದ್ರೆ ತಿರುಗಾಡ್ಬೋದು ರಾತ್ರಿಯಲ್ಲ ಅಲ್ಲಿ ಅಂದ್ರೆ ನಾವ್ ನಮ ಹೋದ್ರೆ ಅಲ್ಲಿ ಸ್ಟೇ ಅದು ಇದು ಪ್ರಾಬ್ಲಮ್ ಆಗೈತ ಸ್ವಲ್ಪ
ಅಲ್ಲೂ ಐ್ತ್ಲ ಹಿ ಪ್ಯಾಕೇಜ್ ಮೈಸೂರ್ನ ನನ್ ಫ್ರೆಂಡ್ಸ್ ಹೋಗಿದ್ರೆ ಇಲ್ಲಿಂದ ಮೈಸೂರಿಗೆ ತಾಮ ಟ್ರಾವೆಲ್ ಮಾಡಕೊಂಡ್ ಹೋದ್ರ ಆಮೇಲೆ ಅಲ್ಲಿ ಹೋಗ ಪ್ಯಾಕೇಜ್ ತಗೊಂಡ್ರ
ಹಂಗ ತಗೊಳ್ಬೋದ
ನಾ್ ನನ್ ಫ್ರೆಂಡಿಗ್ ಕೇಳ್ತೇನೆ ಏನೇನ್ ಐ್ತದ್ರ
ಹಾ ಅಂದ್ರ ಅಬ್ಬ ಅಲ್ಲಿಗೆ ದಸರಾ ಟೈಮಿಗೆ ಅಂದ್ರೆ ಚಲೋ ಇರ್ತೆ
ಹಾ ಅವಾಗ ಚಲೋ ಇರ್ತ ಬಾರಿ ಇರ್ತೆ
ಹ್ಮ ಅಂದ್ರೆ ಇ ರಾತ್ರಿ ಲೈಟ್ನಿಂಗ್ಸ್ ಎಲ್ಲಾ ಹಾಕಿರ್ತಾರ ಚಲೋ ಇರ್ತಿತಿ
ಹ್ಮ್ ಹ್ಮ್ ಹ್ಮ್ ಆಯ್ತು ಶ್ರೀ
ಸಂಡೇ ಡೇ ನಿಂಗ
ಬಾಯ್ ಬಾಯ್ ಬಾಯ್